ಹಲೋ ಹಾ ಕೇಳ್ದ ನೋಡಪ್ಪಾ ರಮೇಶ್ ಆರಾಮ
ಹ್ಮ್ ಆರಾಮ್ ನೀವು
ಹಾ ಆರಾಮ್ ನೋಡಪಾ ನಾನು
ಹ್ಮ್- ಏನಪ್ಪಾ ಸಂತ್ಚಾರ ಬಾದನ ಫೋನ್ ಮಾಡಿ
ಏನಿಲ್ಲ ಸುಮ್ ಮಾತಾಡಕ ಹಚ್ಚಿದ್ದೆ ಎಷ್ಟ್ ದಿನ ಆಗಿತಲ್ಲ ಫೋನ್ ಮಾಡಕ್ ನಾವ ಒಂದ್ ಸ್ವಲ್ಪ ಬಿಸಿ ಇದ್ದೇವೆ ಹ್ಮ್ ಅದಕ್ಕೆ ಫೋನ್ ಹಚ್ಚಿದೆ
ಹೌದಾ ಯಾವ ಮತ್ತ ಸಮಾಚಾರ ಹೆಂಗ ಕಾಲೇಜ್ಗೆಲ್ಲ ಹೊಂಟಿಯ ಡೈಲಿ
ಹಾ ಒಂಟಿ ನೋಡುವ ಕಾಲೇಜ್ಗ ಹಂಗೆ ಈ ಕಡೆ ಕಾಲೇಜ್ಗೆ ಹೋಗಿ ಮತ್ತೆ ಡೂ ಬಿಟ್ಟ ಮಾಡಗತ್ ಹೆಂಗ
ಏನ್ ಡ್ಯೂಟಿ
ಇದು ಹಾಸ್ಪಿಟಲ್ ಆಗ ಡ್ಯೂಟಿ
ಹ್ಮ್- ಹ್ಮ್ -ಹ್ಮ್ -ಮಾಡ್ಬೇಕಲ್ಪ ಮಾಡ್ಬೇಕು
ಹಾ ಮಾಡಕು ಏನ್ ಮಾಡ್ತಿ ಈಗ ಕಾಲೇಜ್ ಸುಮ್ ಹೋಗಿ ಅಂದ್ರನ ಮತ್ತೆ ಎಲ್ಲಾ ಕಾಲೇಜ್ ಫೀಸ್ ನಮ ಖರ್ಚಿ ರುಚಿ ಅಂದ್ರೆ ಎಲ್ಲಾ ಹೈರಾಣ್ ಬರಕದ ಮನೆ ಕೇಳಕ್ ಬೆಲ್ಲ.
ನೀವ್ ವಯಸ್ಸ ಆಗೇತ್ತಲ್ಲಾ ನಾ ಸಣ್ಣ ಹುಡುಗುರ ಇಪ್ಪತ್ಇಪ್ಪತ್ತೊಂದು ವರ್ಷನವ್ರ್ಯಾಪ ಈಗ
ಎಲ್ಲ ಮನೆ ಕೇಳಕನ ಆಗ್ವಾದು
ಹ್ಮ್-ಈಗ ನಾವು ಹುಡುಗೊ ಬಿಟ್ಟ ಸದಕ ಅವ್ರು ಕುಡಸಿದ್ದೇ ಇರ್ತ ಮತ್ ನಾವ್ ಮುಂದ ತೊಗೊಳ್ಳೋದಿಂದ,
ಹಾ ಮತ್ತೆ ಆಬಕ್ಕೆ ಏನ್ ಮಾಡತ್ತೇ ಮತ್ತೆ ಹ್ಮ್ ನೀನ ಏನಿಲ್ಲ
ಏನಿಲ್ ನೋಡ್ ಓದ್ಕೋತ ಕುತ್ತಿದ್ದೆ ನಾನು ಇಲ್ಲ ರೂಮ್ನಾಗ
ಹಾ ಹೌದಾ ಎಲ್ಲಿದ್ದೀಗ
ಇಲ್ಲ ಊರಾಗಿದಿನೆ ನಮ್ಮೂರಾಗೆ
ಹಾ ಹಾ ಹೌದಾ
ಹ್ಮ ಅವಾಗವಾಗ ಹೊಲಕ್ಕ ಅದಕ್ ಹೋತನಿ ಹೊಲ ನೋಡ್ಕೊಳ್ಳೋದು ಮನಗಿರೋದು
ಹ್ಮ್ ಹೊಲ್ದಾಗ ಈಗ ಮಳೆ ಗಿಳಿ ಚಿಕ್ಕಿ ಬರಗತದ
ಹ್ಮ್ ಮಳೆ ಕಬ್ ಹಾಕ್ಯವಪ್ಪ ಬರಾತದ ಮಳೆ ನಡತದನ್ ನೀರ್ ಬಿಡಂಗೆನಿಲ್ಲಾ
ಹ್ಮ್ ಹ್ಮ್ ಕಬ್ಬ ಆಕಿರೆನು
ಕಸಾಯ ಬಿಡ್ತದ
ಹೌದೊ ಈಗ ಕಸ ಎಲ್ಲಾ ಎಲ್ಲಿ ಎಲ್ಲಾರದುು ಎಲ್ಲ ಮುಂದ ಅದನ್ನು ಒಳ್ದಾಗ ಉಳತದ ನೋಡ್
ಹ್ಮ ಅದು ಮಳೆ ಬಂತ್ ಈಗ ನೀರ್ ಬಿಟ್ರೆ ಕಸ ಆಗಲ್ಲ ಮಳಿ ಬಂದ್ರೆ ಜಾಸ್ತಿ ಕಸ
ಹಾ ಹ ಆತದ ಮತ್ತೆ ಅದು ಕಳೆ ಹೊಡಿ ಆರಸು ಗೀರ್ ಎಲ್ಲ ಇದಾದದುಪ್ಪಾ
ಹ್ಮ್ ಮತ್ತ ನಿಮ್ಮಲ್ದಾಗ ಏನ
ನಮ್ಮೂಲ್ದಾಗ ಇವಾಗ ಏನ ಹಸ ಮಾಡದ್ ನಡ್ದ್ ನಮ ಮಲ್ದಾಗ ಇನ್ನ ಏನ್ ಹಾಕಿಲ್ಲ ಈಗ ಅದ ಒಂದ್ ಆತ್ ಅದ್ನೈದ್ ಎಕ್ರೆ ಆತದ
ಹ್ಮ್ ಬಾರಿನ ಅದಲ್ಲೂ ಮತ್ತೆ ನಿಮ್ದ
ಹ ಹ ಮತ್ತ ಮನ್ಯಾಗ ಮಾಡೋರ್ ಇಲೊ ಯಾರ ಒಬ್ಬರೇ ಮಾಡ್ತಾರ ನಮ್ಮ ಅಣ್ಣ
ಹೇ ಅಂದ್ರೆ ನೀವು ಮಾಡ್ಬೇಕಪ್ಪಾ ಊರಿಗೆ ಹೋದಾಗ
ಅಂದ್ರೆ ಊರಿಗ್ ಹೋದ ನಮ್ದ್ ಏನನ್ ಕೆಲ್ಸ ಇತ್ತ ಅಂದ್ರ ಮಾಡಿ ಬರ್ತ್ ನಾನು ಎಣ್ಣಿ ಹೊಡ್ಯ್ ಮಸಾಲೆ ಗೊಬ್ಬರ
ಹ್ಮ್ ಹ್ಮ್ ಹ್ಮ್
ಏನಾನ ಹತ್ತಿ ಬೀಜ ಅವು ಇದ್ವುಅಂದ್ರೆ ಹಚ್ಚದಿತಂದ್ರ ಹೊತಿ ನಾನ
ಹ್ಮ್
ಹಾ ಮತ್ತೆ ಕಾಲೇಜ್ ಆದಲ್ಲೋ ನಂದು ಮತ್ತು ಕಾಲೇಜೆಲ್ಲ ಮುಗಸಂದು ಈ ಕಡೆ ಓದ್ಬೇಕು ಈ ಕಡೆ ಡ್ಯೂಟಿಗೆ ಹೋಗ್ಬೇಕು
ಅದ ಕರೆ ಬಿಡು ಈಗ ಬರೀ ಓದೋದಂದ್ರೆ ನಾವ್ ಮುಂದ್ ಬರಕ್ ಆಗಲ್ಲ ಜಮೀನಗು ಕೆಲಸ ಮಾಡ್ಬೇಕ್ ಆತದ ಯಾಕಂದ್ರೆ ರೈತ ಮಳ್ಕು ನಾವು
ಹಾ ರೈತರು ಮತ್ತೆ ಮಾಡಬೇಕು ಏನ್
ಈ ನಮಗ್ ಯಾರ್ ಕೈ ಇಡ್ಲಕು ಭೂಮಿ ತಾಯಿ ಯಾರ ಕೈ ಅದೊಂದು ಗ್ಯಾರಂಟಿ ಇರ್ತದ ನಾವೇ ಓನರ್ ಅಲ್ಲ ಅದ್ಕ ನಮಗೆನ್ ಟೈಮಿಂಗ್ ಇರಲ್ಲ ಅವಾಗೋಗ ಇವಾಗೋಗತ್ತಾ
ಇವಾಗ ಯಾವಾಗಾದ್ರೂ ಮಾಡ್ಬೋದಲ್ಲಿ
ನೀ ಮತ್ತೊಬ್ರಿಗೆ ದುಡಿಯಕತ್ತ ಅಂದ್ರ ಅವ ಹೇಳ್ದಾಗ ಹೋಗ್ಬೇಕ್ತತದ ಇದ್ರಾಗ ಹಂಗಿಲ್ಲ ನಾವೆ ಓನರ್ ಸ್ವಂತ
ಹಾ ಸ್ವಪ ನಮ್ದೇ ಬ್ರ್ಯಾಂಡ್ ಇರ್ತದಲ್ಲ
ಓನ್ ಬಿಸ್ನೆಸ್ ನೀ ಏನ್ ಬೆಕ್ಕದ್ ಬಳಿ ಆರಾಮ್ ಬೆಳ ಕೊಡ್ತದ
ಹಾ ಹಾ ನೀರಾವರಿ ಆದ. ಒಂದು ಆ ಹತ್ತ ಎಕರೆ ನೀರಾವರಿ ಆದ ಹೊಲ.
ಹಾ,
ಹ್ಮ್ ಇದು ಈಗ ಬ್ಯಾಸಿಗಿ ನಾವನು ಶೇಂಗ ಹಾಕಿದ್ವಿ. ಮತ್ತೆ, ಶೇಂಗಾ ತೆಗದು, ಇದು ಸಜ್ಜಿ ಹಾಕಿದೀವಿ.
ಹ್ಮ್.
ಹ್ಮ ಚಲೋ ಆಗ್ಯದ. ಶೇಂಗ್ ಒಂದು, ಎಷ್ಟು ಒಂದ ಒಂದ ಐದ ಹತ್ತ ಆಗಿತ್ತು ಶೇಂಗ.
ಐವತ್ತು ಚೀಲ ಹೆಂಗ, ರೇಟ್ ಹೆಂಗ ಶೇಂಗಾದು,
ಶೆಂಗ್ದ ರೇಟ್ ಇದ್ದಿಲ್ಲ, ಈ ವರ್ಷ ಜಗ್ಗಿ ಒಂದು ಒಂಬತ್ತು ಸಾವಿರ, ಹತ್ತು ಸಾವಿರ, ಅವರಷ್ಟೇ.
ಹ್ಮ್.
ಹ್ಮ್. ಅಷ್ಟೇ ನೋಡ ಒಟ್ಟು ತ್ತೊಗ್ಕ ಹಾಕಿದಂಗ ನೋಡ. ಶೇಂಗ ಈಗ ಎತ್ತಗಳು ಅವಾವಲ್ಲ ಮನ್ಯಾಗ.
ಹ್ಮ್ ಎತ್ತುಗಳಿದ್ರ ಕಸ ಅದಕ್ ಮೇವ ಬೇಕು.
ಹಾ ಮತ್ತ ಅದಕ್ಕೆ ನೋಡ ಶೇಂಗ್ ಹಾಕಿದಂಗ ಈಗ. ಒಂದ್ ಎರಡ್ ಟ್ಯಾಕ್ಟರ್ ಒ ಆಯ್ತು ಒಂದ್ ಟ್ಯಾಕ್ಟರ್ ಮಾರಿದೀವಿ ಬೇರೆಯವ್ರಿಗೆ.
ಹ್ಮ್ ಹೆಂಗ್ ಅದು ಕ್ವಿಂಟಲ್ ಲೆಕ್ಕದಾಗನಾ.
ಕುಂಟಲ್ ಹಾಕದಾಗಲ್ಲಾ, ಹಿಂಗ ಟ್ಯಾಕ್ಟರ್ಲ್ಲಿ ಹಾಕದಾಗ, ಒಂದ್ ಟ್ಯಾಕ್ಟರ್ಗ ಹದ್ನೈದು ಸಾವಿರ, ಇಪ್ಪತ್ ಸಾವಿರ ಈಗ, ನೋಡ್ ಶೇಂಗಾಕಿನ ಆ ಹೊಟ್ಟೆಸಿಗೆ
ಅಲ್ಲಾ ಮನುಷ್ಯರು ತಿನ್ನೋದಕಿನಾ ಕಸಕ್ಕೆ ವ್ಯಾಲ್ಯೂ ಜಾಸ್ತಿ,
ಹಾ ಕಸಗ ಹಂಗೆ ಆದ ನೋಡ್ ಹಂಗೆ ಆದ ನೋಡ್.
ಶೇಂಗ ಮಾರು ಬದ್ಲಿ ಎಣ್ಣೆ ಮಾಡಿಸ್ಕೊಡಬೇಕಕಿಲ್ಲಾ.
ಎಣ್ಣಿ ಮಾಡ್ಸ ಅಷ್ಟೊಂದ ದಿನ ಇಲ್ಲ ಮನ್ಯಾಗ ಆಯತ್ ಕೇಳಲ್ಲ. ಸುಮ್ ಎಲ್ಲಿ, ಅದು ಮಾಡಮಪ್ಪಾ ಇದು ಮಾಡಪ್ಪ ಅಂತಾರ.
ಹ್ಮ್ ಹ್ಮ್ ಈಗ ಶೇಂಗ ಮಾರಬದುಲೇ. ಎಣ್ಣಿ ಮಾಡ ಸುಮ್ಮ ಎಲ್ಲರ ಮೇಲು ಗಳಿಗೆ ಹಾಕ್ಬಿಟ್ರ ನಡಿತದಂಥ ನಿಮಗನು ಮನಿಗಿ ಯೂಸ್ ಮಾಡ, ಎಣ್ಣೆಯ್ತಿತ್ತು ಈ ಸುಡ್ಗಾಡ್ ಆಯಿಲ್ ಬಂದದ ಊಟಮಾಟೋದು.
ಹೌದು ಜಗ್ಗಿ ಪೂರ ಯಾವದ ಇಲ್ಲ ಯಾವ್ದ್ ಮಾಡಿ ಕೊಡ್ತಾರೋ ಯಾವದಿಲ್ಲೋ.
ಅದು ಉಂಡ್ರ ಕಡೆ ನ್ ಎದ್ದು ನಡ್ದದಕ್ ಹೋಗಲ್ಲ. ತರ ಆತೈಐತಿ ಸುಮ್ ಮನೆಯಾಗ ಬೆಳದಿದ್ದ ಬೆಳಿ ಇಂದ ಎಣ್ಣಿ ಮಾಡ್ಕೊಂಡ್ ಹೊಂಟ್ರಾ ಆರಾಮ್ ಇರ್ತಿತ್ತ.
ಹ್ಮ್ ಹ್ಮ್ ಹ್ಮ್ ನಾನ್ ನೋಡಮ್ಮ. ಈ ವರ್ಷ ಏನ ಅಂತ ಕೇಳಮ್ಮ ಮನ್ಯಾಗ, ಹೇಳಮ್ಮ, ಮಾಡಿದ್ರ ಚಲ ಆದ ಇಲ್ಲ. ಇಲ್ಲಂದ್ರ ಆಯ್ತಾ ಅಷ್ಟೇ ಮಾಡಿಬಿಡಮ್ಮ.
ಅದೇ ಸುಮ್ಮ ಎಣ್ಣಿ ಮಾಡ್ಕೊಂಡ್ ಉಣ್ಣೋದ ಚಲೋ ಅದು.
ಹ್ಮ್ ಅತ್ತಿ ಒಂದು ಜಗ್ಗಿ ಲಾಸ್ ಆತ್ಪಾ ಈ ವರ್ಷ ನಮ್ಗ.
ಯಾಕ ಹೋದ್ವರ್ಷ ಚಲೋತ್ತಲ್ಲ ರೇಟ್.
ಹ್ಮ ಇಲ್ಲೋ ಈ ವರ್ಷ ಮಳಿ ಜಗ್ಗಿ ಬಂದಿಲ್ಲ. ಈಗ,
ಹ್ಮ್ ಹ್ಮ್.
ಗಿ ಮಳೆ ಬಂದು ಈಗ ಎರೆಂದಪ್ಪಾ ಈಗ ಎರೆನೋಲ ಅಷ್ಟು ನೀರಾವರಿ ಏನಿಲ್ಲ. ಇಲ್ಲ ಸ್ವಲ್ಪ ಹಿಂಕಟ ಬಿತೀವಿ ಅಲ್ಲ ನಾವು.
ಇಂಕಾ ಇಲ್ಲ ಈಗ ನಾವು ಒಬ್ ಒಬ್ರು ಒಂದ್ ಹೊಲ್ದಾಗ ಈದು ಎಲ್ಲರ ಹಾಕಿದ್ರೆ ಆಕ್ತಾರ ಇಲ್ಲ.
ಹ್ಮ್.
ಯಾಕಂದ್ರೆ ಮತ್ತೆ ದನ ಅವು ಜಗ್ಗ ನಮೂರಾಗ ಯಾವಾಗ ಕಾಯಲ್ಲ ಮಕ್ಳು ಜಲ್ದಿ.
ಈಗವಾಗ ಹತ್ತಿ ಬೀಜ ಹಾಕ್ ಬಂದಿರ್ತಿ ದನಗಳ ತುಲ್ದಾಡಿಬಿಡ್ತಾವ
ಹಾ ಮತ್ತೆ ಎಲ್ಲ ಯಾವ ಬೇಳೆಲ್ಲ, ಅದ್ರಾಗ ಈಗ ಈಗ ಎಲ್ಲಾ ಹೊಲ್ದವ್ರು ಹಾಕಿದ್ರಂದ್ರ ನಾವ್ ಹಾಕಕ್ ಪಾಡಪ್ಪ ಯಾರ ಹಾಕಿದ್ದಿಲ್ಲ ಅಂದ್ರ. ಆಯ್ತು ದನಗಳ ಸೂತಿನ್ನೇ ತಿರುಗಾಡ್ದವು ಜಗ್ಗಿ ಒಂದು ಏನಿಲ್ಲ ಅಂದ್ರೂ ಒಂದ. ಹತ್ತ ಸಾವಿರ ದನ ಆವ ನಮೂರಗ. ಮುಳ್ಳು ಗಾಲಿ ಎಲ್ಲಿ. ರೋಡಿಗೆ ಆದ ಹೊಲ ಎಲ್ಲಿ ಮುಳ್ಳುಬೆಲ್ಲಿ ಇರುತ್ತ.
ಹ್ಮ ಅಂದ್ರ ಶೇರೆ ಹೊಡದಿರ್ತಾರ ದನಗಳು. ಸಿದ ಹೊಲದಾಗ ಹೋಗಿ ಬಿಡತಾದ.
ಹೋಲದಾಗ ಹೋಗಿ ಬೀಡ್ತಾವ ಅದಕ್ಕೆ ಅಂಜಿದಂಗೊ ಜಲ್ದಿ ಆ.
ಅದ್ರಾಗ ದನಗಳ ಏನ ಸುಮ್ ರೋಡ ಕುಡಿ ಹೊಗತಾವ ಒಂದಕ್ಒಂದ ಹಿಂಗ ಇರ್ಲೆಕ್ಕ ಹೋಗಿ ಬೆನ್ ಹತ್ತಿ. ಅವು ತುಂಬ ಒಳ್ಳೆ.
ಹೊಲ ತುಂಬಾ ಓಡಾಡಿ ಎಲ್ಲಾ ಇದು ಮಾಡಿ. ಡೈಲಿ ಹೈರಾಣ ಆತಾವ ಅದಕ್ಕೆೇ ಜಲ್ದಿ ಹಾಕಲ್ಲ ಹ್ಮ. ಗಡ ಗಡ ಮಾಡಿದ್ವಿ ಫುಲ್ ಮಳಿ ಬಂತು ಎಲ್ಲಾ ಕಸಾನ್ ಕಸ ನಮ ಹೆಂಗಂದ್ರ. ಫುಲ್ ಗಿಡನೇ ಕಾಣುದಿಲ್ಲ ಬರೆ ಕಸನೇ ನೋಡ. ಹತ್ತಿ ಬುಡಸಾತ ನ್ಯಾಗ ಏನಿಲ್ಲ.
ಮತ್ತ ಕಸ ಸುಡು ಎಣ್ಣಿ ಹೊಡಿಬೇಕಿಲ್ಲ.
ಏ ಎಲ್ಲಾ ಎಣ್ಣೆ ಒಡದ್ವಿ ಎಲ್ಲಾ ಮಾಡಿದ್ವಿ ಈಗ ಮಳಿನೇ ಬರಕತದ ಬ. ಏ ಮಳಿನೇ ಮಳಿ ಹಚ್ಚದ ಅಂದೆ ಕಂಟಿನ್ಯೂ ಒಂದ ತಿಂಗಳ ಕಂಟಿನ್ಯೂ ಹೊಡದಾದ ಮಳಿ.
ಹ್ಮ್ಮ್ ಹೋಲದ ತುಂಬಾ ನೀರ ಉಣಿಸ ಬೇಕಿದ್ರ ಪೈಪ್ಲೆ ಇಡುದು ಒಂದ ಜರ ಕಸ ಹೇಳಲ್ಲ ಅದಕ್ಕ ಅಲ್ಲಿ ಎಲ್ಲಲ್ಲಿ ಒಂದ. ಎದಿರತಾದ ಇದೇ ಮಳಿ ಗಿಳಿ ಬಂತಂದ್ರ ಎಲ್ಲಿದ ಬರ್ತ.
ಕರೆವೋ ಎಲ್ಲಿಂದ ಬರ್ತದೇನ ಜಗ್ಗೀಫ.
ನೀ ಏನ ಅಲ್ಲ ಮಳಿ ನೀರ ನ್ಯಾಗ ಏನ ಕಸದ ಬೀಜ ಗೀಜ ಏನು.
ಬೆಳೆ ಇರ್ತವ ಏನ್ ಮಾಡ್ತ ಏಲ್ಲೋ ಹೋತ. ಈಗ ಈಗ ಬೇರೆ ಅಂದ್ರೆ ಹಿಂಗ ಬೇರೆೆಯವರು ಹೊಲದಾಗ್ಲಿಂದ ನೀರು ಅಲ್ಲಿಂದ ಅರದ ಬರತಾವ. ಮತ ನೋಡ.
ಹ್ಮ್ ಹ್ಮ್ ಹ್ಮ್.
ಕಲ್ಲಿಂದ ಅದ್ರ ಕಸದ ಬೀಸಗಳು ಅವು ದುನೆ ಬರ್ತಾವ. ಹ್ಮ್ಮ್ ಹೊಲ್ದಾಗೆಲ್ಲ ಬಿಟ್ಟ ಹೋಗಿರ್ತ್ತೆ ಮತ್ತೆ ನೀನ್ ಹೆಂಗ ಹೇಳತಿ. ಈಗ ನಿಮ್ ಕಬ್ಬಿನ ಹೊಲದಾಗ ಕಸ ಜೇಗ್ಗಿ ಬಂದ ಬಳತ್ತಂತ ಅದ್ರಂಗೆ ಎಲ್ಲಾ. ಕಸ ಬಂದ ಬಿದ್ದು ಬಿಡ್ತದ. ಎಲ್ಲ ಹೈರಾಣು ನಮ್ದು ಏನ್ ಹೇಳ್ತಿ ಆರ ಹೆಕ್ರಿ. ಎಕರೆ ಆರ್ ಎಕರೆ ನೋಡು ಬರೆ ಇಪ್ಪತ್ತು ಕಿಂಟಲ್ ಆಗ್ಯದ ನೋಡು ಅತ್ತಿ ಇಪ್ಪತ್ತ ಅಲ್ ಹದ್ನೈದು. ಕಿಂಟಲ್ ಆಗ್ಯದ ಅತ್ತಿ ಆರು ಎಕರೆ ಹೋಲ.
ಯದಕ್ ಬಂತ ಲೇಬರ್ ಕೂಲಿನ ಆಗಲ್ಲ.
ಎದಕ ಇಲ್ಲೋ ಅಲ್ಲಿ ಸುಮ್ಮ್ ಹತ್ತಿ ಬಿಡಸೋರಿಗೆ ಅವ್ರಿಗೆ ಆಗದ ನೋಡ ಎಲ್ಲ.
ಅದೇ ಈಗ ಮತ ಒಬ್ಬರಿಗೆ ಗೆ ಏನ್ ಅನಸತದ ಹೊಲ ಐತಪ್ಪ ಇವ್ರಿಗೆ ಏನ್ ನಡೀತದ.
ಹ್ಮ್ಮ ಹಂಗೆ ಹೇಳ್ತಾರ ನೋಡಪ್ಪಾ ಈಗ ನಮ್ಗ ಹೊಲ ಐತಿಪಾ ನಿಮ್ದ ಏನ ಸ್ವಂತದ್ದ.
ಮತ್ತೊಬ್ಬರು ಅಂತಾರ ಹೊಲ್ಲ ಇದವರಿಗೆ ಗೊತ್ತ ಅದರ ಬ್ಯಾನಿ.
ನಮ್ದು ನಮ್ಗೆ ಗೊತ್ತು ಬ್ಯಾನಿ ಈ ತರ ಆಯ್ತು ಅಂದ್ರೆ ಏನ ಮಾಡಕ ನೋಡರಿ ಸುಮ್ನೆ.
ಹ್ಮ್ಮ ಇಕಡೆ ಒಟ್ಟೆ ತುಂಬಾ ಉಣಾಂಗನು ಇಲ್ಲ. ಹೊರಗ ಹಾಕಂಗನ ಇಲ್ಲ.
ಹ್ಮ್ಮ್ ಹಂಗೆ ಆಗದೋ ಈಗ ಎಲ್ಲಾ ಪರಿಸ್ಥಿತಿ.
ಹ್ಮ್.
ಹ್ಮ್ ಅದಿಕ್ಕೆ ಏನ್ ಮಾಡ್ತಿ.
ಹ್ಮ್ ಅದೇ ನಾನು ನೌನ ಬಾಳ ದಿನ ಆಗಿತು ನೀನು ಫೋನ್ ಮಾಡಲಾರದ ಅದೇ ಅನಕೊಂತ ಕೂತಿದ್ದೆ ಬಾಬು ಯಾಕ ಫೋನ್. ಫೋನ್ ಮಾಡ ಫೋನ್ ಮಾಡಿಲ್ಲ ಬಲ ಲೆಟ್ ಆಗಿ ಮಾಡ್ದಿ.
ಹ್ಮ್ ಮತ್ತೆ ಅಷ್ಟು ದಿನ ಆಯ್ತಲ್ಲಾ ಮಾತಾಡ ಲಾರದ.
ಹ್ಮ್ ಹ್ಮ್.
ಹ್ಮ್ ಊಟ. ನಮ್ದನ ಇಲ್ಲ ನೋಡು ಮಾಡ್ಬೇಕು ಇನ ಸ್ವಲ್ಪ ನಿಂತು. ಎಂಟ ರ ಗಂಗ ಹ್ಮ್ ಮತ್ತೆ ಆರಾಮಲ್ಲ ಎಲ್ಲಾರೂ ಮನೆ
ಏ್ ಎಲ್ರುೂ ಆರಾಮನ್ ನಿಮ್ಮ ಮನ್ಯಾಗ ಆರಾಮಲ್ಲ ಅಲ್ರ
ಹ್ಮ್ ಆರಾಮದ ನಮ್ಮ ಮನೆ ಎಲ್ಲ
ಹ್ಮ್ ಈಗಲ್ಲ ಮನೆ ಕಿಡೆೇನೆ ಪರಿಸ್ಥಿತಿ ೊಂಬ ಇಲ್ಲಿ ನಾವು ಊರ್ ಬಿಟ್ಟು ಅಕಡೆ್ರ ಹೋಗಿರ್ತತಿವಿ ಮನೆ ಕಡೆ ಅನ್ಸತ ಜೀವ
ಹಂಗಗೆ ಅದು ಈಗ ನಾವವು ನಿ ಇಲ್ಲೇ ಹಾಸ್ಟೆಲ್ ಆಗಿದ್ದೀವಲ್ಲ ಯಾವ ಗಓತ್ತೀವೋ ಮನ ಗಾಸ್ತಫೋನ್ ಅಸ್ತಾರ ಮನೆಾಗ
ಹ್ಮ್ ಮತ್ ಮನಯಾಗ ಹೋಗಣ ಅವ್ರು ಟಾರ್ಚರ್ಕ್ ಯಾವಾಗ ಬರ್ತಿವಿ ಒಳ್ಳೆ ಊರ್ಗೆ
ಹಾ ಹಂಗಗೆತ್ ನೋಡಿ ಕೆಲ್ಸ ಆಗಿಲ್ ಅದು ಇದ ಮಾಡಪ್ಪಾ ಅದು ಮಾಡ ಇಲ್ಲಿ ಹಾಸ್ಲ್ಗ ಚಲೋ ಏನ್ ಕೆಲ್ಸ ಇಲ್ಲ ಏನಿಲ್ಲ ಸು ನಮ್ಮ ಕೂಡದ ಮಕ್ಕದು ಹಣದು ಇದೇ ಇರ್ತದ
ಮೊಗ್ಲಗ್ ಬಳ್ತದ ಆಷ್ಟಲ್ ಅಂದ್ರ ಮನುಷೆ ಮುಕ್ಲುವತನಾ ಒ್ಣದು ಮಕ್ಳೋದು ಒದು ಮಳ
ಹ್ಮ್ ಈಗ ಊ ೋದಿವವಿ ಅಂದ್ರೆ ಒಂದ್ ಎರ ದಿನ ಆಯ್ತ ಏನ್ ಹೇಳಲ್ಲ ಕೆಲ್ಸ ಆ ಕಡೆಯಿಂದ ಏ ಮಾಡ್ಪಾ ಕೆಲ್ಸ ಎಷ್ಟ ದಿನ ಹಿಂಗ ಇರ್ತೇನ್ ಮನಗ್ ಬಂದ ಅದು ಮಾಡಿ ಇದು ಮಾಡ ಕಟ್ಟಗ್ ಕಡ್ಗಂಬ ಅದು ತಂಬ ಮೇವ ತಂಬ ತನಕ ಹಂಗ
ಹ ಹಂಗ ಫ್ರೆಶ್ ಈಗ ಮೈಂಡ್ ಮೇಲೆ ಫ್ರೆಶ್ ಆರ್ಗುತ್ತೆ ಏನ್ ಮಾಡೋಡ ಆಕ್ಕಾಗಲ್ಲ ಹ್ಮ್ ಸರಿಗಪ್ಪ ಮತ್ತೆ ಯಾವಾಗ ಮಾಡ್ತೀನಿ ತಾಬೋನಾ
ಹಾ ಸರಿತಪಾ
ಹ್ಮ್ ಕಚ್ಚಾಮ ತೋ ಮತ್ತ